ಹಲೋ ಹಲೋ
ಹಲೋ ಸರ್
ಊಟ ಆಯ್ತ ಸರ್
ನಂಬದ ಆಐತ್ ನೋಡ್ರಿ ಈಗ
ಆಯ್ತ್ರಿ
ಹೂರಿ
ಹ್ಮ್
ನಿಂಬದೈತ್ ಊಟಾ
ನಂದಬಿ ಆಯ್ತ್ ನೋಡ್ರಿಸರ್
ಆಯ್ತು ಆಯ್ತು ಆರಾಮಲ್ ಸರ್
ಆರಾಮ್ರೀ ಸರ್ ನೀವರಿ
ಕೊಯಿದ್ರಲ್
ಹೋಗಿದ್ದವರೀ
ಆಯ್ತಾಆಯ್ತರೀ ಏನ್ ನಡದಾವ್ರಿ ಕೆಲಸಾ
ಏನಲ್ಲ ನೋಡ್ರಿ ಬಿಜ್ಜಾ ವುರುದು ಮಸಾಲಾಕುದು ಗಳೇ ಹೊ
ರ ಆಯ್ತಯತ್ ರೀ ಬೀಜಾ ಉರಾಕ್ಕ ಹೋಗಿದ್ರಾ. ಅಲೋ ಬೀಜಾವುರಾಕ ಹೋಗಿದ್ದರೇನ್ರೀ ಹಲೋ ಅಲೋ
ಸರ
ಬಿಜಾ ಊರಾಕ್ ಹೋಗಿದ್ದರೇನ
ಹೋಗಿದ್ದೇರಿ
ಆಯ್ತ ಆಯ್ತ್ರಿ ಯಾರ್ಯಾರ ಹೋಗಿದ್ದಿರಿ ಎಷ್ಟ ಜನಾ ಹೋಗಿದ್ರಿ
ಏನ್ರೀ
ಹೂ ಅಣ್ಣ
ಮಲ ಮಲಪ್ಪ ರ ಕುಷರಿ ಹ ಇದ್ದವ್ರೀ ಒಂದ್ ಮೂರವಾರ ಪ್ಯಾಕೆಟ್ ಇದ್ದವ್ರೀ
ಹುರಿ
ಹೊರ್ತ ಬಂದಿವ ರೀ
ಇಟ್ ಇತ್ರ ಗಳೆ ಹೊಡದ ರೆನ್ ಗೆ
ಹೋಡದೇವರಿ
ನಿನ್ನೆ ಹಾಕ್ ನಿಂದ್ರರು ಮಸಾಲ ಅಲೋ
ಹ್ಮ್ ಹಾಕಿಲ್ರಿ ಹಾಕಬೇಕ
ಆಯ್ತು ಆಯ್ತರೀ
ಹಲೋ
ಆಯಕಿರಿ ನಿನ್ನೆ ಅಲೋ ಅಲೋ ನಿನ್ನೆ ಹಾಕಿರ ಅನ್ ಮಸಾಲೆ ಮಸಾಲೆ ಹಾಕಿರ್ರಿ ನಿನ್ನೆ ಆಯ್ತಯ್ತು ನಿಮ್ಮ ಹೆಸರ ಏನ್ ರಿ
ಲಾವರ್
ಆಯ್ತ ಆಯ್ತು ಏ ಏನ್ ಮಾಡಕ್ ಕುಂತೀರಿ
ಏನು ಇಲ್ನೊಡ್ರಿ ಸುಮ್ನೆಕೆ ಕೊಂತಿವಿ
ಹಯ್ತಯ್ತ್ರ ಚಲೋ ನಡೆದವ್ರಿ ದಗದ
ಹ ರಿ
ಆಯ್ತಾ ಆಯ್ತ್ರೋ ಚಲೋ ಬಂದವ್ರೀ ಮಳಿಕ್ಕಿ ಮಸಾಲೆ ಹಾಕಿರಿ
ಹ್ಮ ರಿ
ಹತ್ತಿ ಗಿಡ ಅವು ಚೊಲೋ ಅವ್ರಿ ಆಯ್ತಾ ಆಯ್ತ್ರಿ ಚೋಲ್ ನಡದವಲ್ರಿ ದಗದ ಆಯ್ತಾ ಆಯ್ತ್ರಿ
ಹಲೋ
ಹಲೋ
ಊಟ ಎಂಡರು ಮಕ್ಕಳಲ್ಲ ಆರಾಮಾರರು
ಹ್ಮ್ಮ್ ರಿ
ಆಯ್ತ ಆಯ್ತ ರಿ ಏನ್ ನಡ್ದ ಅದ್ರಿ ದಗದ
ಏನಲ್ಲ ನೋಡ್ರ
ಆಯ್ತಾ ಆಯ್ತ್ರಿ
ಅತ್ತೆ ಗಿಡ ಚೊಲೋ ಬಂದವರೇ
ಹಾಗೆ ಬಂದ ರೀ ಚೊಲೋ
ಆಯ್ತ ಆಯ್ತ ರಿ ಏನ್ ನಡದವ್ರಿ ದಗದ
ಏನಿಲ್ಲ ನೋಡ್ರಿ ಆಯ್ತ ಬೀಜ ಊರವು ಅವೇ ನೋಡ್ದವ್ರ
ಕಾಲೇಜ್ ಕೋಯ್ದ್ರಿ ನಿನ್ನೆ ಶನಿವಾರ ಇತ್ತಲ್ರರಿ
ವಾಯ ಬಂದಿವ್ರಿ
ಏನೇನ ಮಾಡವ್ರಿ ಇವತ್ ದಗದ ಭಾನುವಾರ ಆದದಾಗ
ಬಿಜ ಉರಿವ್ರಿ
ಹ್ಮ್ ರಿ
ಗಳೇ ಹೊಡೆದೇವರಿ ಆರ್ ಆರ್ ಮೋಟಾರ್ ಚಲೋ ಮಾಡಕ್ ಹೋಗಿದ್ದೀರಿ
ಆಯ್ತ ಆಯ್ತ ರಿ
ಹ ರಿ
ಎಲ್ಲಿ ಇದ್ದರಿ
ಆಯ್ತ ಆಯ್ತ್ ರಿ
ನೀವ್ ಆ ಕಡೆ ಎಲ್ ಹೊಂತ್ರಿ ಎಲ್ಲಾರ
ಆ ರಿ
ಎರಡನೇ ಫ್ಲೋರ್ ಮನಿಮ್ಯಾಗ್ ಇದ್ದೀನ್ರಿ
ಆಯ್ತಾಯ್ತ್ ರಿ ಮನಿ ಕಟ್ಟಾಕ್ಕೊಂತರಿನ್ರಿ
ಹ್ರ
ಆಯ್ತಾಯಯ್ತ್ ಮನೆ ನೋಡ್ಕೊಂಡ ಬರಕ್ ಕುರೆ ನಾನ
ಬೌ ನ ಮಾಡಡ್ತ ಬ
ಅದರ ಆಯ್ತಾಯ್ತು ಬರಕ್ ಬರ ಕುಂತೂರ ನಾನುಮ್ಮನ್ ನೋಡ್ಕನ್ಬೇಕ
ಬರಬರ
ಹ್ಮ್ತ್ ಯ್ತ್ ದನಕರ ಚಲೋ ಅವ್ರ
ಹ
ನಮ ಕಾಕ ಅವ್ರ ಆರಾಮಾರ
ಾಗನ್ನ್ರ
ಮನತ್ ಅವಾವಾಗ ಖುಷಿ ಅವ್ರ ಎಲ್ಲಾರಮಾರ್ರ
ಹ
ಆಯ್ತ ಆಯ್ತ್ ಏನ್ ನಡ್ದವ್ರ ಗತ್ತಾಗದ
ಅವ ಬಜೋರ ಮಜಲಾಗುವ
ನಿನ್ನೆ ಹಿಂಗ ಮಸಾಲಾಕಿಂತ ತೋಡದ್ರ ಅನ್ ಹಂಗಗೆ ಗೆಳ
ಆ
ಆಯ್ತಾಯ್ತು
ಅವರ ದೊಡಕ್ ಮನ್ ಐತ್ರಿ
ಸಳತ್ ವಾರಸರ ದಾವಕ್ರಸ ಟ್ಯಾಬ್ಲೆಟ್ ಟೇಬ್ಲೆಟ್ ಚಲೋಕ್ ಪಡ್ರ ಪಾಪ ಅವನಿಗೆ ಸಣ್ಣ ಹುಡುಗ
ಆ
ಆಯ್ತ ಆಯ್ತ್ರ ಸೇರ್ಸಲ್ ಆರಾಮ ಅಂದ್ರ
ಹಾ ರೀ ಆರಾಮನ್ರಿ
ಎಷ್ಟ ಐತ್ರಿ ಮನೆ ಕಟ್ಟಕ್ ಹತರ
ಒಂದು ಎಂಬತ್ ಲಕ್ಷಕ್ಷರ್
ಹಯ್ತ ಆಯ್ತು ಆ ಆಯ್ತ್ ಆಯ್ತ್ ಯಾರ ಮನ್ ಒಳಗ್ ಸತ್ತನಂತಲ್
ಹಊರ ಒಳೆ ಬೀ ಸತ್ತನ್ರಿ ಹಾ ರೀ
ಆಯ್ತ ಆಯ್ತ್
ಮರ ವಳ ಬಸತ
ಯಾಕ್ರಿ ಹಂಗ್ಯಾಕಾಯತ್ರಿ ಏ ಸ ಹೊಡದ್ರ
ಯಾಕನ್
ಚೈತ್ರ
ಹ್ಮ ಮ
ಏನೇನ್ ನಡ್ದವ್ರೆ ದಗ್ದ ನಾಳಗ ಏನವ್ರೆ ದಗ್ದ ಹೈಸ್ಕೂಲ್ ಹೋಗಕ್ ರ ನಾಳಿಗೆ ಅಲ
ನ
ನಾಳೆ ಹಐಸ್ಕೂಲ್ಗೆ ಹೋಗಬೇಕ್ರ
ಹ ಹ ರ
ಅಲೋ ನಾಳಗ್ ಐ ಸ್ಕೂಲ್ ಹೋಗ್ಬಕ್ಕನ್ ಆಯ್ತಾಯ್ತ ನಾಟನ್ ಮಾಡಿ ಟಲರ್ ಳೆ ಪಿಳೆ ಓಡದ್ರ ಟಲರ್ ಪಿಿಲ್ಲಾರ
ಬೇರೆ ಅಡವರು
ಆಯ್ತ ಆಯ್ತ್ರ ಹಾ ಚಲಾಡ್ದ ಅಲ್ದಲ್ಲ ನೀರ್ ಬಿಟ್ರ ಗೈದಿಗೆ ಗದಗ್ ನೀರು ಬಿಟ್ರ ಗದಗ್ ನೀರು ಬಿಟ್ರನ್ರ ಆಯತ್ರಯತ್ರ ಚಗಾಡ್ದಲ್ರ ತಗದ ಗದ್ದಿ ಇಪ್ಪಿದ್ದಿೇರ್ಬಡವು ಅವು
ಮಾರ್್ದ ಚಲರ್್ದಾರ್
ಆಯ್ತು ಆಯ್ತ್ರ ಎಲ್ಲರೆ ನೀರ್ ತುಂಬಿ ಅವ್ರೀ ಗೈ ಗದ್ದಿನ ನೀರು ತುಂಬಿಾವ್ರೀ
ತಮ ಬೇರೆ ಅರ್ಧ ಮರ್ಧ
ನಾಟೋತ್ಸರ ಬರ್ತಾರತ್ರಿ ಅದು ಬರ್ತಾರ ನಾಟೋತ್ಸರ
ಅನ ತಾರಖ ಬರ್ತರ
ಆಯ್ತ ಆಯ್ತ್ ರಮದ ದಂಗಾ
ಹ್ಮ ಅರ ಆರಾಮಿದಾರೆ
ಆಯ್ತ್ ಆಯ್ತುರಿ ಛೆ ಛೆ ಛೆ ಛೆ ನಾಟ್ಯ ಅಚಕ್ಪ ಎಂದ ಚಿತ್ರ ನಾಟ್ಯ
ಅ ತ ಆಪ
ಆ
ಹನೆ ಪ್ಯಾರ ಕ
ಆಯ್ತ ಆಯ್ತ್
ಛೆ ಛೆ ಛೆ
ಅದಾ
ಹಲೋ
ಎಲ್ಲಿರ
ಮ್ಯಾಗ ಮ್ಯಾಲ ಮ್ಯಾಗ ನೋಡ್ರಿ
ಯಾವ್ದಾರ ನಾಳ್ಮ್ಯಾಗ
ಹಾಬನ ಇದಿದ್ದನ್
ಆಯ್ತ ಆಯ್ತ್
ಹ
ಚಲ್ಲ ಆಡದಲ್ಲ ರದಾಗದ
ಹರ
ಹ ಆಯ್ತಯ್ತ್ಟ್ಯಾಕ್ ಟ್ಯಾಕ್ಟ್ರ ಚಲಾದ್ರ ಟ್ಯಾಕ್ಟ್ರರ್ ತಂದ್ರ ಅಂತ್ರಿ ಕೊಬ್ಬ ಟ್ಯಾಕ್ಟ್ರ ಕೆಜಿ ಪೆಟ್ ಮಾಡ್ರಿ
ಹ್ಮ ಎಲ್ಲಾರೆ
ಅಲ್ಲ
ಮತ್ತಪ್ ಮಾಡ್ರ
ಯಾವಂದ ಪೆಟ್ ಯಾವಂದ ಪೆಟ್ ಮಾಡಕರ
ನಾವೇನಡ್ರ ಮಾಡುದು
ಆಯ್ತಾಯಯ್ತ್ರ
ಭೂ
ಹಲೋ
ಹಲೋ
ಮಸಾಲಾ
ಹಲೋ
ಇಂದರ್
ತಂದೇರಿ.
ಎಷ್ಟ ಚಲ ತಂದಿರ್
ಓನ್ನೂರ ಚೀಲ ತಂದೂರಿ.
ನೂರ್ ಚೀಲ.